ನಾವು ಹೇಳಿದ್ ಮನಸ ಧರ್ಮಸ್ಥಳ ಶೃಂಗೇರಿ
ಹಾಂ ಹಾ ಸರ್ ಹಾ
ಮಲ್ಪೆ ಬೀಚೋ
ಹಾ
ಅದಾದ್ಮೇಲಸ ಶೃರುಂಗ್ರೆ ಆಲ್ಟ ಆದ್ಮಸ
ಹಾಂ
ಶೃಂಗೇ ಆಲ್ಟಾಗಿ
ಹಾ
ಅಲ್ಲಿ ಸ್ನಾನ ಮಾಡ್ಕೊಂಡು ದೇವ್ರ ನೋಡ್ಕ ಬಂದ್ ಮುಸ
ಹಾ ಚೆನ್ನಾಗ್ರ
ಏನ್ ಮೀನ್ಗಳು ದಪ್ಪ ತಪ್ಪಾವ ದಿವ್ಸ ಮಸ್ತ್ ಆಗಿ
ಹ ಅಲ್ಲೆಲ್ಲ ಮೀನೆಲ್ಲಾ ಇಡಿಯಾಕ್ಬಡಲ್ಲ ಸರಗಾದ್ರೆ ಅಲ್ಲಿ
ಆಸ ಬಿಡಲ್ಲಸ ಅದೆ ಎಲ್ಲ ಈಗೋ ಹ ದೇವ್ರದಲ್ಲ ಸ ಆಶಾ ಗೌರ್ಮೆಂಟ್ದ್ ಎಲ್ಲ. ಮತ್ತಸ ಅಲ್ಲಿ ತಿಂಡಿ ಗಿಂಡಿ ಎಲ್ಲಾ ಹಾಕ್ತಾರಸ.
ಹ್ಮ್
ಹೌಸ ತಿಂಡಿ ಎಲ್ಲ ಹಾಕ್ತಾರಸ.
ಹಾ ಅಲ್ಲೇ ಅಲ್ಲೇ ಏನ್ ಮಾಡಿದ್ ಸರ್ ನೀವು ಊಟನ.
ಅಲ್ಲಿ ಏನು ಮಾಡ್ಲಿಲ್ಲ ಸರ್.
ಹಾ
ರಾತ್ರಿ ಹಓದು ಲೇಟ್ ಆಗೋಯ್ತು. ಗೋಬಿ ತಿನಕ ಮನಿಕೂ ಮಸು. ಹತ್ತೂವರೆ ಹನ್ನೊಂದು ಗಂಟೆ ಸರ್ ಆಗೈತೆ ಸ ಹೋಗ ಅಷ್ಟಲಿ.
ಹಾ ಎಷ್ಟ್ ಚೆನ್ನಾಗಿ ಗೋಬಿ ತಿನ್ರಿ ಸರ್ ಅಮ್ರೆ ಚೆನ್ನಾಗಿತ್ತ ಗೋಬಿ ಅಂಗಡಿ.
ಹಸ ಚೆನ್ನಾಗಿತತ್ತು ಒಂದ ಏಳೆಂಟು ಜನ ತಿಂದಮಸ.
ಹ್ಞೂ ಎಷ್ಟು ಸರ್ ಅದು ಒಂದು ಪ್ಲೇಟ್ ಗೋಬಿ ಅಲ್ಲಿ.
ಹಾ ಮೂವತ್ತ ಐವತ ಸಾರ್ ಫುಲ್.
ಐವತ್ತು ಸರ್ ಫುಲ್ಲು ಆಫ್ ಎಷ್ಟು ಇದೆ ಸರ್.
ಆಫಿಫ ಇಪ್ಪತ್ತೈದು ಸರ್.
ಇಪ್ಪತ್ತೈದು ಸರ್. ಸರ್ ಸರೆ ಟೂರು ಮತ್ತೆ ಇನ್ನೇನ್ ನೋಡಿದೆ ಸರ್ ಅಲ್ಲಿ.
ಸ ಅಷ್ಟೇ ಸ ಇನ್ನೇನು ಪ್ಲೇಸ್ ನೋಡೋದು ಸರ್.
ಹ ಇನ್ ಯಾವ್ ಪ್ಲೇಸ್ ನೋಡಬೇಕ ಸರ್ ಅಲ್ಲಿ ಬೇಲೂರು ಹಳೆಬೀಡು.
ಬೇಲೂರ ಹಳೆಬೀಡು ಗೆ ಹೋಗಿದೆನಿ ಸರ್.
ಹ ಹಳೆ ಬೀಡಲ್ಲಿ ಏನೇನ ಇತ್ತು ಸರ್ ಅಲ್ಲಿ.
ಅಲ್ಲಿ ಏನ ಇಲ್ಲ ಸರ್ ಏನು ತೋರ್ರಿಸ್ಲಿಲ್ಲ. ಊಟಕ್ಕ ಅಂತ ನಿನ್ಸಿರು ಅಷ್ಟೇ ಹಳೇಬೀಡಲಿ. ವಾಪಸ್ಸು ಹಂಗೆ ಊರ್ ಬಂದವಿ ಸರ್.
ಹ ರೂಮಲ್ಲಿ ಎಲ್ಲ ಮನೆ ಕಳಕ್ ಎಷ್ಟು ರೂಮ್ ಮಾಡಿದರು ಸರ್ ಅರದಾ ಸೀಟ್ ಕುವೆ. ಒಂದ ನಾ ಒಂದು ಹತ್ತು ರೂಮ್ ಮಾಡಿದ ಸರ್.
ಇಲ್ಲ ಸರ್ ಮೂರೇ ರೂಮು.
ಹ್ಮ್ ಮೂರೂ ರೂಮ್ ಅಲೆ ಹೆಂಗ್ ಮಳಿಕಳದು. ಸ ದೊಡ್ಡ್ದ ಸರ್ ಫುಲ್ಲ ದೊಡ್ಡದು ಹಾ ಫುಲ್ ದೊಡ್ಡದು.
ಗಂಡ್ ಮಕ್ಳಿಗೆ ಸ ಒಂದ್ ರೂಮ ಹೆಣು ಮಕ್ಳಿಗೆ ಸರ್.
ಹೌಂ ಸರ್.
ಇನ್ನೊಂದ ರೋಮ್ಮಲ್ಲಿ ಸರ್ಗಳು ಸರ್.
ಹಾ ಸರ್
ಹಾ ಸರ್ ಹಂಗೆ ಮಾಡಿರ ಸರ್.
ಹಾ ಹಾಗಾದ್ರೆ ನೀವು. ಅಲ್ಲೇ ಇದ್ರಿ ಸ್ಟೇ ಆಗಿದ್ರಿ ಅಲ್ಲೇ ಬೇರೆ ಎಲ್ಲೂ. ಟ್ರಕ್ಕಿಂಗ್ ಏನೋ ಮಾಡ್ಲ ಸರ್ ನೀವು.
ಇಲ್ಲ ಸರ್.
ಟ್ರೆಕ್ಕಿಂಗ್ ಅಂದ್ರೆ ಮಾದೇಮಾಲೆಸ ಬೆ ಬೆಟ್ಟ ಹತ್ತದ ಗುಡ್ಡ ಹತ್ತದ್ದು.
ಇಲ್ಲ ಸರ್ ಅದೇನು ಮಾಡಿಲ್ಲ. ಎಲ್ಲಾ ಹತ್ತತ್ರಾನೇ ಸ ಬಸ್ ನಿಲ್ಸ್ತಿದ್ದು ಏನು ಹತ್ತದ ಇಳಿಯದು ಏನು ಇರ್ಲಿಲ್ಲ ಸರ್.
ಹಾ ಸರ್ ಅದ್ ಆಮೇಲೆ ಅದ್ ಮುಗಿಸ್ಕೊಂಡು ಇನ್ನೇನ್ ನೋಡ್ರಿ ಸರ್ ಅಲ್ಲಿ.
ಸ ಹೊರ್ನಾಡಸಲ್ಲ ಲಾಸ್ಟ್.
ವರ್ನಾಡು ಅಲ್ಲೇನು ಸರ್ ವರ್ನಾಡಲ್ಲಿ ಏನ್ ವಿಶೇಷ ಸರ್.
ಅಲ್ಲಿ ಏನ ಇಲ್ಲ ಸ ಅಲ್ಲಿ ಟೆಂಪಲ್ ಅಲ್ವಾ ಸ
ಏನು ಏನು ಸರ್ ಅದು ಟೆಂಪಲ್
ಅನ್ನಪೂರ್ಣೇಶ್ವರಿ ಟೆಂಪಲ್ ಯಾವ್ದೇ ಇರ್ಬೇಕು ಸ
ಅನ್ನಪೂರ್ಣೇಶ್ವರಿ ಟೆಂಪಲ್ ಅಲ್ಲೂ ವಿಜೃಂಭಣೆ ಜಾತ್ರೆ ಎಲ್ಲ ಮಾಡ್ತಾರೆ ಸರ್ ಅಲ್ಲೇ
ಸ ಜಾತ್ರೆ ಅಂತ ಏನ್ ಇರ್ಲಿಲ್ಲ ಸ ಅಲ್ಲಿ ದೇವ್ಸ ಅಂದ ಒಳಗಡೆ ಇತ್ತು ಸ
ಹಾ ದೇವಸ್ಥಾನ ಒರಡೆ ಹೋಗಿ ಕೈ ಮುಕೊಂಡು
ಆಸಾ
ಹ ಅಲ್ಲ ದಾಸವ ಎತ ಒಂದ ಪ್ರಿಯೊಂದ ದೇವಸ್ಥಾನಿಗೆ ಹೋಗಿರೋ ದೇವಸ್ಥಾನ ಎಲ್ಲ ಪ್ರತಿ ಪ್ರತಿ ಒಂದಂದು ದಿವಸ ದಾಸ ಹೋಗಯ್ತೆ ಸರ್
ಹಾ ಸ ಆಯ್ತು ಸರ್
ಹ ಎಲ್ಲ ಅಲ್ಲ ಅಲ್ಲೇ ಊಟ ಎಲ್ಲೋ ಒಂದ್ ಮಧ್ಯದಲ್ಲಿ ದಿಕ್ ನೀವು ಊಟ ಮಾಡ್ತೀ
ಇಲ್ಲ ಸ ಎಲ್ಲಾ ಅಲ್ಲೇ ದಿಕ್ ತಪ್ಪ ಅದು ಅಂತ ಇಲ್ವೇ ಇಲ್ಲ ಸ
ಹ ಎಲ್ಲ ಕರೆಕ್ಟ ಪ್ಲಾನ್ ಹಾಕಿದ್ರು ಆಕಾಗ್ಲೆ ಹಾ
ಅಂದ್ರ ಶೃಂಗೇರಿ ಇಲ್ ಅಂತ ಮಸ ದಿ ತಪ್ಪದು ಅ ಟ್ ಆಗಡಿತಲ್ಲಸ ಆಗಲಿಲ್ಲ ಸ
ಹ ಮತ್ತೆ ಇನ್ನೆಲ್ಲ ಹೋಗಿಲ್ವ ಸರ್ ನೀವು ಹುಟ್ಟೂರು ಆ ಪ್ಲೇಸ್ ಹೋಗಿಲ್ವಾ ಮತ್ತೆ ಇನ್ ಮೈಸೂರು ಎಲ್ಲಾರು
ಮೈಸೂರ್ ಎಲ್ಲೋವಾಗಿಗಿಲ್ಲಸ
ಹ ಚಾಮುಂಡಿ ಬೆಟ್ಟ
ಇಲ್ಲ ಸ ನನ್ ನೋಡ ಇಲ್ಲ ಸ ಬ
ಹ ಮತ್ ಸರ್ ಇನ್ನು ಮೈಸೂರಲ್ಲಿ ಝೂ ನೋಡಿದರ ಸರ್
ಇಲ್ಲ ಸರ್ ನೋಡಿಲ್ಲ
ಹ ಮೃಗಾಲಯ ಅದುಷ್ಟು ಮೃಗಾಲಯ ಅಂತಾರೆ ಸರ್
ಆ ಸಾ
ಅಲ್ಲಿ ಪ್ರತಿ ಒಂದು ಪ್ರಾಣಿಗಳು ಇರ್ತವೆ
ಆಶಾ
ಹ ಇಲ್ಲಿ ಫಸ್ಟು ಏನ ಜಿರಪೆ ಸಿಗ್ತವೆ ಫಸ್ಟ್ ಟಿಕೆಟ್ ಅಲ್ಲಿ ಒಂದು ಫಿಫ್ಟಿ ರುಪೀಸ್ ಏನ ಆಗಿರುತ್ತೆ ಫಸ್ಟ್ ಟಿಕೆಟ್ ತಗೋಬೇಕು ಅದು ಎಲ್ಲ ದಿನನೂ ಇರುತ್ತೆ ಬ ಮಂಗಳವಾರ ಒಂದಿನ ಮಾತ್ರ ರಜೆ ಕೊಡ್ತಾರೆ ರಜೆ ಇರ್ಬೋ ರಜೆ ಇರುತ್ತೆ ಸರ್ ಮಂಗಳವಾರ ಮಾತ್ರ
ಆಸ
ಅಲ್ಲಿ ಮೃಗಾಲಯ ಅಂತ ಅದು ಮೈಸೂರಲ್ಲಿ ಇರೋದು ಅದು ನಮ್ಮ ಇಲ್ಲಿ ಇನ್ನೆಲ್ಲೂ ಇಲ್ಲ ಸರ್ ಅದನ್ನ ನಮ್ಮ ಇಲ್ಲಿ ಸುತ್ತಮುತ್ತ ಇನ್ನೆಲ್ಲೂ ಇಲ್ಲ ನಮ್ಮ ಮೈಸೂರಲ್ಲಿ ಬಿಟ್ರೆ ಮೃಗಾಲಯ ಅಂತ ಇನ್ನೆಲ್ಲೂ ಇಲ್ಲ ಸರ್ ಅದು ಅದು ಝೂ ತರ
ಹಾ ಸರ್
ಫಸ್ಟು ಎಂಟ್ರೆನ್ಸ್ ಹೋಗಿ ಫಿಫ್ಟಿ ರುಪೀಸ್ ಟಿಕೆಟ್ ತಗೊಂಡು
ಅಷಾ
ಒಳಗಡೆ ಬಿಡ್ತಾರೆ ಅದು ಇಲ್ಲ ಅಂದ್ರರು ಒಂದು ಹದ್ ನೈದು ಕಿಲೋ ಒಂದು ಹದ್ ನೈದು ಕಿಲೋಮೀಟರ್ ದ ಸರ್ ಒಳಗಡೆ ಮೃಗಾಲಯ ಅಂತಾನನೆ
ಆ ಸಾ ಸಾರ್
ಪೂರ್ತಿ ಹದನೈದರ ಮೇಲೆ ಹೆಚ್ಚು ಇರ್ಬೋದು ನಾವು ತಿಳ್ಕೊಂಡಿರೋದು ಹದನೈದು ಅಂತ ಅನ್ಕೀವಿ.
ಸರಿಸಾ.
ಫಸ್ಟ್ ಎಂಟ್ರೆನ್ಸ್ ಅಲ್ಲಿ ಜಿರಾಫೆ ಇರ್ತವೆ.
ಹಾ ಸಾ.
ಆಮೇಲೆ ಮುಂದೆ ಹೋಗ್ಮೇಲೆ ಸುಮಾರು. ನವಿಲು ಒ ಬೆಳಿ ನವಿಲು. ಮಾಮೂಲಿ ನವಿಲ್ಗಳೆಲ್ಲ ಇರ್ತವೆ ಫರ್ಸ್ಟ್ಟು.
ಹಾ ಸಾ.
ಎಂಟ್ರೆನ್ಸ್ ಅಲ್ಲಿ ಆಮೇಲೆ ಹೋತಾ ಹಯ್ತಾ ಹೋಯ್ತಾ ಪ್ರತಿಯೊಂದು ಪ್ರಾಣಿಗಳು ಸಿಗುತ್ತೆ ಅಲ್ಲಿ. ನಮ್ಮ ಕಾಡಲ್ಲಿ ಸುತ್ತಮುತ್ತ ಏನ ಇರುತ್ತೆ.
ಹ ಹುಲಿ ಚಿರ್ತೆ.
ಹಾ ಸಾ.
ಅದಕ್ಕೆಲ್ಲ ಮಾಂಸ ಪ್ರ ತಿವನ್ನು ಅವ್ರು ತಂದು ಹಾಕ್ಬಿಟ್ಟು ಹಾಕ್ಬಿಟ್ಟು ಹೋಗ್ತಾರೆ ಸರ್ ಬೆಳಿಗ್ಗೆ ಎದ್ದು. ಹ ಸರ್ ಅದು ಪ್ರತಿಯೊಂದು ಮತ್ತೆ ಮೊಸಳೆ. ಆಮೇ ಹಾವು ಹೆಬ್ಬಾವು.
ಎಸ.
ಅದ್ರ ಪ್ರತಿಯೊಂದು ಝೂ ಅಲ್ಲಿ ಏನೇನು ಸಿಗುತ್ತೆ. ಹದು ಇದು ಇವಾಗ ಕಾಡಿಂದ ಊರ್ ಕಡೆ ಬಂದ್ಬಿಟ್ಟಿರುತ್ತಲ್ಲಾ.
ಆಸ.
ಅದು ಆ ಪ್ರಾಣಿಗಳು ಏನೇ ಸಿಕ್ಕಿದ್ರುವೇ.
ಎಸ್ ಸಾ.
ಅದನ್ನ ತಕಬೊಂಡು ಝೂ ಒಳ ಕೂಡಾಕ್ತಾರೆ ಅವ್ರು.
ಹ ಸರಿ ಸರ್ ಹ ಸರ್.
ಚಿ ಏನೇ ಆಗ್ಬಿಡು ಅಂದ್ರೆ ಪ್ರತಿ ಒಂದು ಪ್ರಾಣಿ ಏನೇ ಆದೂ ಹೊರಗಡೆ ಇದ್ರೆ. ಅದ್ನ ಝೂ ಅದ್ ಝೂ ತಂದು ಹಾಕ್ತಾರೆ ಆಮೇಲೆ ಆನೆಗಳನೆೆಲ್ಲ ಚಿಕ್ ಚಿಕ್. ಸಣ್ಣ ಸಣ್ಣದ್ರಲ್ಲಲ್ಲಿ ಇಡಿದರ್ಬಿಟ್ಟು.
ಆ ಸಾ.
ಅದನ್ನೆಲ್ಲ ತಂದು ತಂದು ಸಾಕ್ತಾರೆ ಅದಕ್ಕೆ. ಬೆಳಿಗ್ಗೆ ಎದ್ದು ಕಬ್ಬು ಮೂರು ಟೈಮ್ ಕಬ್ಬು ಎಲ್ಲಾ ಕೊಡ್ತಾರೆ. ನೋಡ್ಕಳಕ್ ಆಳಗಳ ಇರ್ತಾರೆ ಅಲ್ಲಿ ತುಂಬಾ ಜನ.
ಎಸ್ ಸರ್.
ಹಾ ಹ ಐದೇ ನಿಮಿಷ. . ನಮ್ಮ ಬಾಲ ಚಕ್ಮಂತ್ ನಮ್ಮ್ ಬಾಲ್ ಚಕ್ಮಂತ್. ಹಾ ಏನು. ಹೌದ ಗೊತ್ತಿಲ್ಲ ಅದು ಬರ್ಲ್ಲ ಅನ್ಸುತ್ತೆ ಅನ್ಸುತ್ತೆ ಅದು ಮಾಮೂಲಿ ಗ್ರಾಮದ ಮಾತ್ರ ಬರ್ತತ್ತವಣ್ಣ. ಇಲ್ಲಿ ಚಿಲುಗೋಡಿಗೆ ಹೆಸರ ಇದ್ದ ತವ. ಇಲ್ಲ ಸೇರಿಲ್ಲ ಅದು ಅನ್ಸುತ್ತೆ. ಹಾ . ನಾ ಅಲ್ಲಿ ಗಂಟೆ ಮಾಡಿ ಅಲ್ಲಿ ಗಂಟ ನಾನು ಹೋಗಿದ್ದ ಆದ್ರ ಅಲ್ಲಿ ಗಂಟ ಇರ್ನವಲ್ ನಿಮಗದ್ದ. ಆಲೆ ಅವ್ರ ಗದ್ದ ಅಷ್ಟೇ ಲಾಸ್ಟ್ ಆಗತ್ತು. ಮಳ್ಳಳ್ಳಿ ಮಾಡನ ಹಾ ಹ ಸರಿ. ಸರಿ ನ ಕೇಳಳ್ತಿಂತು ಅಂದೆಲ್ಲ ಹೋಗನೆ ಹೊರ್ ಹಾ ಸರಿ ಹಾ ಆಯ್ತ ನೀನ್ ಮಾಡಿದ್ರ ಹಾ ಅಂಗೇರಾರ್ ಪ್ರಸಂತ ಕಟ್ ಮಾಡ ಬಿಡಾ
ಹಾ
ನಿಷ ಬರ ಅವನ್ಕ ಅದು ಇದ್ರ ಬಿುಟ್ಟಿದ್ರು ಅವ್ರದ್ದು ಒಂದ ಇದು ಅಂತ ವೆಬ್ಸೈಟ್ ಇಂದ ವೆಬ್ಸೈಟ್ ಇಂದ ಏನ್ ಮಾಡ್ತಾರೆ ಅಂತ ಗೊತ್ತಿಲ್ಲ ನಾನು ಮಾಡಿದ್ದೆ ಎರಡು ಗಂಟಾ ಇಲ್ಲಿ ಅರ್ತನೆ ಹಲೋ
ಹಾ ಏಳ
ಹ ಸರ್ ಇವಾಗ ಮೃಗಾಲಯ ಎಲ್ಲಾ ಮುಗ್ದೈ ತು ಅಂದ್ರೆ ಅಲ್ಲಿ ಒಳಗಡೆ ಪ್ರಾಣಿಗಳು ಸಾಕಷ್ಟು ಇರ್ತವೆ ಹಾ ಒಂದ್ ನಿಮಿಷ ಆಯ್ತಾ
ಸರಿ ಸರ್
ಹಾ ನಿಮಿಷ ನಿಮ್ಷ ಬಲೋಧ ಸತ್ ಮಾಡತ ಅದೇನ ಅದು ಸರ್ವೆ ನಂಬರ್ದ ಏನ ಅಂತ ಯ ಏಳು ಅಂತಿರಪ್ಪ ಅಣ ನಮ್ದು ಬೋರ್ ತಗಸಿದ್ವಿ ಇವರು ರ್ಪುರ್ದವರು ಚೆಕ್ ಮಾಡ್ಬಿು ಸರ್ವೆ ನಂಬರ್ ನೋ್ಬಿಟ್ಟುಳ್ಸರ್ ಅವ ಸಾಂತ್ಣ ಅದು ಆಬ್ದು ಚೆಗ ಇದ್ ಮಾಡ್ರಿ ಅಂತಲ್ಲ ಅದ್ನ ಅವರು ಪೀಡಿಯವರು ಈ ತರ ಹೇಳುದ್ರಂತ ನಿನ್ನ ಹಂತ ಅಂತ ಲಾ ಹಲೋ
ಹಾ ಹೇಳಿಸ
ಹ ಇವಾಗ ಆ ತರ ಆಗುತ್ತೆ ಸರ್ ಎಲ್ಲನೂ ಪ್ರಾಣಿಗಳನ್ನ ಏನ್ ಸಿಗುತ್ತೆ
ಆಸಾ
ಅದನ್ನೆಲ್ಲ ಆ ತಗ ತಗ ಒಂದು ಅ ಕಾ ಕಾಡಿಂದ ಹೊರಗಡೆ ಬಂದ್ರೆ ಊರಿಂದ ಹೊರ್ಗಡೆ ಏ ಬಂದಿರೋದನ್ನೆಲ್ಲ ಜಝಗ ಆಕ್ತಾರೆ
ಆಸ
ಜನ ಮ ಮನೋರಂಜನೆ ಮಾಡ್ಲಿ ಅಂತ ಬಂದು ನೋಡ್ತಾರೆ ಅನ್ಕಂಡು ಹಾ ಅದು ಜೂ ಬಗ್ಗೆಸರ್ ಅದು
ಆಸಾ
ಪ್ರತಿಯೊಂದು ಪ್ರವಾಸಿಗರು ದೂರಷ್ಟಿಂದ ಅಮೇರಿಕ ಇಲ್ಲಿಂದ ಇಲ್ಲಿಂದರುೂ ಬಂದು ಝೂ ನೋಡ್ತಾರೆ ಮತ್ತೆ ಅಲ್ಲಿ ನಡುವ ಚಾಮುಂಡೇಶ್ವರಿ ಉತ್ಸವ ಹಬ್ಬಾ ದಸರಾ ಹಬ್ಬ ಹಾ ಅದ್ನೆಲ್ಲ ವಿಚಾರ್ಸ್ತ ಅಲ್ಲೆಲ್ಲಾ ಬಂದು ನೋಡ್ತರೆ ಸರ್ ಟಿಕೆಟ್ ತಕೊಂಡು
ಪ್ರತಿ ಒಂದು ಏನ್ ನಮ್ಮ ಜಿಲ್ಲೆಗಳಲ್ಲಿ ಪ್ರತಿಯೊಂದು ತಾಲೂಕು, ಜಿಲ್ಲೆ ಏನೇನ್ ಬರುತ್ತೆ
ರೋಶಾ
ಅದನೆಲ್ಲಾನೂ ಅಲ್ಲಿ ಮನೋರಂಜನೆ ಆಗಿ ಒಂದು ಕಾರ್ಯಕ್ರಮವಾಗಿ ಇಸ್ಕಂಡು ಏಳ್ನೂರ ಐವತ್ತು ಕೆಜಿ ಚಿನ್ನದ ಅಂಬಾರಿ ನವೆ ಸರ್ ಅಲ್ಲಿ ಮೆರವಣಿಗೆ ಮಾಡ ಹತ್ತ ಆನೆ ಮೇಲೆ -ಆನೆ ಮೇಲೆ
ಹೌ ಸರ್
ಈ ಕೇಳಿದಿರ ಸರ್ ಹಾಗಾದ್ರೆ ಹಾ, ನೀವು ಟಿವಿ ನೈನ್ಲ್ಲಿನೋಡಿದೀರಸರ್ ನೀವು
ಹೌದ್ ಸರ್ ನೋಡಿದಿವಸ
ಹ್ಮ್, ಹ್ಮ್
ಬೇರೆ ಎಲ್ಲ ನೋಡಿಲ್ವಸರ್ ನೀವು.
ಬೇರೆ ಇನ್ನೆಲ್ಲೂ ಅದು ಬೇರೆ ಎಲ್ಲೋ ಒಂದು ಒಂದ ಅತ್ರ ನಡೀತದೆ ದಸರಾ ಅಂತ ಹ್ಮ್, ಇನ್ನು ಮತ್ತೆ ಹಿಂಗೆಲ್ಲೂ ನಡೆಯಲು ಇಲ್ಲ ಸರ್,
ಹಾ, ಸರ್